ಹ
ಹಾ
ಹಲೋ
ಏನ್ ಮಾಡತತಿ
ಏನು ಇಲ್ಲ ಅಕ್ಕ ಸ್ವಲ್ಪ ಔಟ್ಸೈಡ್ ಹೋಗಿದ್ದೆ
ಹೌದಾ ಎಲ್ಲೋಗಿದ್ದೆ
ಹಾ
ಕೇಳಿಸ್ತಿದೆ ಕೇಳಿಸ್ತಿದೆ
ನೀವ ಅಕ್ಕ ನೀವೇನ್ ಮಾಡ್ತಾ ಇದ್ದೀರಕ್ಕ
ನಾನು ಹೊರದ ಹೋಗಿದ್ದೆ ಅಪ್ಪಿ
ಅವೌದಕ್ಕ ಮಳೆ ಬರ್ತಿದೆ ಅಲ್ವಾ ಅಕ್ಕ ನಾನು ಸ್ವಲ್ಪ ಅವು ಮಲ್ಲೇಶ್ವರಂ ಸೈಡ್ ಹೋಗಿದ್ದೆ ಅಕ್ಕ
ಏನ್ ಬಟ್ಟೆ ತಗೊಳಕ್ಕ
ಇಲ್ಲ ಅಕ್ಕ ಇಲ್ಲ ಸ್ವಲ್ಪ ಕೆಲ್ಸ ಇತ್ತಕ್ಕ
ಹೌದಾ ಮಳೆ ಇಲ್ಲಿ ಇಲ್ಲಪ್ಪ ಅಲ್ಲಿ ಜೋರಿದೆನಾ
ಹೂ ಅಕ್ಕ ಇಲ್ಲಿ ಬರ್ತಿದೆ ಅಕ್ಕ ಮಳೆ
ಅದನ್ ಕ ಹಾ ಬರ್ತಿದೆ ಅಂತ ಇದು
ಕ್ಕಂಗ
ಹೌದಾ ಬರ್ತಿದೆ ಅಪ್ಪಿ ಮಳೆ ಬರ್ತಿದೆ
ಹಾ ಈ ಕಡೆನಾ ಬರ್ತದೆ ಅಕ್ಕ ಆ ಅಕ್ಕ ಒಂದು ನಿಮಿಷ ಅಕ್ಕ ಇವಾಗಕ್ಕ
ಹಾ ಅಪ್ಪಿ ಕೇಳಸ್ತಾ ಇಲ್ಲ
ಹ್ಮ್ ಅದ ಅಕ್ಕ ಮಳೆ ಬರ್ತಿದೆ
ಹೌದಾ ಬೆಳಿಗ್ಗೆ ಹೋಗಿದ್ದ
ಹ ಊ ಅಕ್ಕ
ಹ
ಹ್ಮ್ ನೀವಕ್ಕ
ನಾನು ಇಲ್ಲ ಅಪ್ಪಿ ಇವ್ ನಾನ ಇವಲ್ಲ ಇದ್ರದನು ಬಿಟ್ಟಿನಲ್ಲ ಅದೇ ಸ್ವಲ್ಪ ಬಟ್ಟೆ ಬೇಕಿತ್ತ ನನಗೆ ಕೊಟ್ಟಕಳಸಕ್ಕೆ ಅದಕ್ಕೆ ಜಯನಗರ ಹೋಗಿ ಮಧ್ಯಾಹ್ನ ಹೋಗಿದ್ದೆ ಎಏಡೂವರೆ ಹಂಗೆ ಅದೇ ಒಂದ್ ಸೈಡ್ ತಗೊಂ ನಾ ಅಂತತ್ ಹೋಗಿ ಮೂರ್ ಸೈಡ್ ತಗೊಂಡ್ ಇವಾಗ ಬಂದಿದೀನಿ ನೋಡ್
ಅಬ ಚೆನ್ನಾಗ್ ಹೇತಿ ಬಿಡಿ ಅಕ್ಕ ಹೌದ ಅಕ್ಕ ಅ ಚೆನ್ನಾಗಿರುತ್ತೆ ಅತ ಆ ಸೈಡ್
ಹ್ಮ ಕಡಿಮೆಗೂ ಸಿಗುತ್ತಾ ಚೆನ್ನಾಗು ಇರುತ್ತೆ ಮತ್ ಸುಮ್ನೆ ಇವಾಗೇ ತಗೋತಿದೀನಿ ಅಂತ ತಗೊಂಡ್ ಬಂದ್ಬಿಟ್ಟೆ
ಎಷ್ಟಾಯ್ತಕ್ಕ ಒಂದಕ್ಕೆ
ಒಂದಕ್ ಎಂಟನೂರ ಐವತ್ತ ಆಯ್ತ ಪಿಕ್ಸ್ ಅವರು ಒಂದ್ ಸಾವಿರ ಹೇಳ್ತಾರೆ
ಹಾ ಬಾರ್ಗನಿಂಗ್ ಮಾಡಿದ್ರೆ ಹೌದಕ್ಕ ಅಷ್ಟೇ ಅ ತ್ತ ಸುಮ್ನೆ ನಾವು ಮಾತಾಡಿ ಇಲ್ಲ ಅಂದ್ರೆ ಹಂಗಿ ಜಾಸ್ತ ನಡ್ತಾರೆ ಸ್ವಲ್ಪ ಮಾತಾಡ್ಬೇಕು
ಅದೇ ಬಾರ್ಗನಿಂಗ್ ಮಾಡಕ್ ನಾವ್ ಕಲಿಬೇಕಕ್ ಸ್ವಲ್ಪ ಹಾಗೆ.
ಹ್ಮ ಹ್ಮ್ ಹ್ಮ್ ಹ್ಮ್ ಕ ಹೌದಕ್ಕ. ನೀವಕ್ಕ ರೂಮಲ್ಲಿದ್ದೀರಾ ಹೋಗಿದ್ದೆ
ಏನ್ ಹೇಳಿದ್ರು
ಎಥಿಕ್ಸ್ ನಡೀತಾ ಇದೆ ಅಕ್ಕ
ಹೌದಾ ಈ
ಹ್ಮ್ ಲ್ಲ ಹ ನಿಮ್ ಚೆನ್ನಾಗ್ ಮಾಡ್ತಿದ್ರ ಅಕ್ಕ
ತಪೆ ಆಂಗಗೆ ನಮ್ಗೇನ ಅಲ್ಲ ಅಷ್ಟು ಎಫೆಕ್ಟಿವೇ ಅನ್ಸಿರ್ಲಿಲ್ಲ ನಾವು ತಗೊಂಡಾಗ ಕ್ಲಾಾಸಸ್
ಹ ಹಾ ನಾನು ಅದು ಟೆನ್ ವರೆಗೂ ಅಷ್ಟೇ ಮತ್ತೆ ತಗೊಂಡೆಕ್ಕ ಆಮೇಲೆ ಸ್ವಲ್ಪ ಹೊರಗೆ ಒಗಿ ಹೋಗ್ಬೇಕಿತ್ತಲ್ವಾ ಅದಕ್ಕೆ ಟಿಫನ್ ಮಾಡಿ ಮಿಡಲ್ ಅರ್ಧಕ್ ಬಿಟ್ಟಿದೀನಿ ಕ್ಕ
ಹೌದಾ ಇವಾಗ ಬಂದ ರೋಮ್ಗೆ
ಹ್ಮ್ಮ್ ಅಕ್ಕ ಸ್ವಲ್ಪ ಒಂದು ಸ್ವಲ್ಪ ತಾಯಿ್ತ ಅಕ್ಕ ಒನ್ ಅವರ್ ಹಂಗ ಆಾಯ್ತು
ಓ ಹೋ
ಹ್ಮ್ ಅದು ಸ್ವಲ್ಪ ನಮ ಫ್ರೆಂಡ್ದು ಸ್ವಲ್ಪ ಪ್ರಾಬ್ಲಮ್ ಆಗಿತ್ತಕ್ಕ ಅದ್ರೆ ಇರ್ದದು. ಅದು ಒಂದು ಅಪ್ಲಿಕೇಶನ್ ಹಾಕಿದ್ರು ಅದಕ್ಕೆ ಸ್ವಲ್ಪ ಇದಾಗಿತ್ತು ಅದಕ್ಕಿಲ್ಲಿ ಕೇಳಕ್ಕೆ ಹೋಗಿದ್ವಿ
ಹೋ. ಏನ್ ಸರಿ ಆಯ್ತಾ ಇವಾಗ
ಕ ಕರೆಕ್ಟ್ ಆಯಿತು
ಓ ಮತ್ತೆನ್ ಸಮಾಚಾರ ಟೀ ಆಯ್ತಾ
ಇಲ್ಲಾಕ್ಕ ಟೀ ಕೊಡಲ್ಲ ಅಕ್ಕಿ ಇಲ್ಲಿ
ನೀನ್ ಕುಡಿಯಲ್ವಾ ಡೇಲಿ
ಬೆಳಿಗ್ಗೆ ಅಷ್ಟು ಕುಡಿತೀನ ಅಕ್ಕ ಇವಾಗ ಬೆಳಗ್ಗೆನೂ ಕ್ಲಾಸಿಗೆ ಬಂದ್ರೆ ಕುಡಿಯಲ್ಲ
ಅಂದ್ರೆ ಹೊರಗಡೆ ಎಲ್ಲ ಕುಡಿಲ್ವಾ
ಇಲ್ಲಕ್ಕ ಫಸ್ಟಿಗೆ ಅವಾಗ ಲೈಬ್ರರಿಯಲ್ಲಿ ಸ್ವಲ್ಪ ನೈಟ್ ವರ್ಗ ಇರ್ತಿದ್ದನಲಕ ಅವಾಗ ಕುಡಿತಾ ಇದ್ದೆ
ಅಂದ್ರೆ ಅಷ್ಟು ರೂಢಿ ಇಲ್ಲ ಅನ್ಸತ್ತಲ್ಲ ನಿನ್ಗೆ
ಹೂಂ ಅಕ್ಕ ಹ್ಮ ದಿನಕ್ ಒಂದ್ಸಲ ಕುಡಿತೀನಿ ಮನೇಲಿ ಏನಾದ್ರು ಇದ್ರೆ ಬಟ್ ಇವ ಕುಡಿಯಲಕ್ಕ ಜಾಸ್ತಿ
ಹಾ ಹಾ
ಹ್ಮ್
ಮತ್ತೆ ಹೆಂಗ್ ನಡೀತಿದೆ ಓದೋದು ಎಲ್ಲಾ
ಹ್ಮ ಪರವಾಗಿಲ್ಲ ಅಕ್ಕ ನಡೀತಾ ಇದೆ ನೆಕ್ಸ್ಟು ಸಂಡೇ ಮೇನ್ಸ್ದ್ ಇದೆ ಅಕ್ಕ ಎಕ್ಸಾಮ್ ಇದೆ ಫಸ್ಟ್ ಟೆಸ್ಟ್
ಓಹೋ ಚೆನ್ನಾಗ್ ಮಾಡ್ಕೊತಿದಯಾ ಎಲ್ಲಾ
ಸೋಶಲಜಿ ಸೋಷ್ಯಲಜಿ ಇಟ್ಟಿದರೆ ಅದೇ ಫಸ್ಟ್
ಓ
ಎಷ್ ಕೋಶನ್ಸ್ ಕೊಡ್ತಾರ ಅಕ್ಕ
ಹಂಗಗೆ ಮೇನ್ಸಿಟ್ಟಾರ ಅಪ್ಪಿ
ಹ್ಮ್
ನಿಮ್ದು ಗೊತ್ತಿಲ್ಲ ಅಪ್ಪಿ ನನ್ಗೆ
ಹೌ
ನಿಮ್ದೇ ಬೇರೆ ನಮ್ದೇ ಬೇರೆ ಎಲ್ಲಾ ನಾನ್ ಬರ್ ಇರ್ಲಿಲ್ಲತಿ
ಹೌದ ಅಕ್ಕ ನ
ಹ್ಮ ಹ ಹ ಬರಿ ಅಪ್ಪಿ ಇವಾಗಿಂದಾನೇ ಪ್ರಾಕ್ ಟಿಸ್ ಮಾಡ್ಕೋ
ಹ್ಮ್ ಅಪ್ಪ ಇುವವಾಗಿಿಂದನ ಸರಿ ಕಾ
ಹ್ಮ ಹೂ ಅಪ್ಪಿ ಅವ್ವಎನ್ ಎಕ್ಸಾಮ್ ಟೈಮ್ಗೆ ಮಾಡ್ಕೊ ಅಂದ್ರೆ ಅಷ್ಟ ಆಗಲ್ಲ ಅದು ಸುಮ್ನೆ ನಿನ್ ಮೊದ್ಲಿಂದ ಮಾಡ್ಕೊಂತಾ ಹೋದ್ರೆ ನಿನ್ಗ್ ಅವಾಗ್ ಈಜಿ ಅನ್ಸುತ್ತೆ
ಹ್ಮ್ ಹಂಗೆ ಆಗುತ್ತೆ ಅವಾಗ ಬರೆಯೋಕ್ಕಾಗಲ್ಲ ಒಂದೇವರೆ
ಹ ಮನೆ ಕಾಲ್ ಮಾಡಿದ್ದಾ
ಇಲ್ಲ ಮಾ ಮಮ್ಮಿ ಮಾಡಿದ್ರು ಮಧ್ಯಾಹ್ನ ಅಷ್ಟೇ ಅಕ್ಕ ಮತ್ತೆ ಮತ್ತ ಮತ್ತೆ ಅದೇ ಔಟ್ ಸೈಡ್ ಇದನಲ್ವಕ ಅದಕ್ಕೆ ಮತ್ತೆ ಮಾಡ್ತೀನಿ ಅಂತಂದೆ ಇವಾಗ ಅ ಹಕೊಂಡೆ ಮಾಡೋಣ ಅಂತ ಮಳೆ ಬರ್ತ್ ಇದೆಲ್ಲ ಸುಮ್ನಾಗೋದೆ.
ಹೂ ಜೋರ್ ಇದೆ ಮಳೆ
ಹೂ ಅಕ್ಕ ಹೌದು ಜೋರ ಬರ್ತ ಅದೇ ನಾನ್ ಸ್ವಲ್ಪ ಹೊರಗಡೆ ಹೋದ್ನಲ್ಲ ಹಾ ಹಾ ನಮ್ ಫ್ರೆಂಡ್ ಇರೋ ಇರೋ ರೂಮಲ್ಲಿ ರೋಸದ ಅಂದ್ರಕ್ಕ ನಾನೇ ಇಲ್ಲ ಹೊ ನೋಡ್ತಿನಿ ಅಂತ ಬಂದ್ಬಿಟ್ಟೆ ಹಾ ಅಕ್ಕ ನಮ್ ಫ್ರೆಂಡು ಇರು ರೂಮದಾಗ ಅಕ್ಕಾ ರೂಮಲ್ಲಿ
ಹಾ ಹಾ
ನಾನೇ ಟೈಮ್ ಆಗ್ಬಿಡುತ್ತೆ ಅಂತ ಬಂದೆೆ ಅಪ್ಪ. ಹು ಅಕ್ಕಾ ಅಲ್ಲೇ ಇದ್ದಾಳೆ.
ಓ ನೀನ್ ಇಲ್ಲಿಂದ ಒಬ್ಳೆ ಹೋಗಿದ್ದೆ.
ಹ್ಮ್
ತಿರ್ಗಾಡ್ತಿಯ ಒಬ್ಳೆ ಎಲ್ಲಾ ಕಡೆ ಹಂಗೆ.
ಹೂ ಅಕ್ಕ ಓಡಾಡ್ತೀನಿ ಅಕ್ಕ. ನಮಗೊತ್ತಿರೋ ಪ್ಲೇಸಸ್ ಓಡ್ಯಾಡ್ ನಿ ಇವಾಗ ಗೊತಿರ್ಲಾರ್ದ ಪ್ಲೇಸಸ್ಗೆ ನನಗೆ ಹೋಗಕ್ಕ ಆಗಲ್ಲಾ.
ನಿನ್ನ ನೋಡಿದ್ರೆ ಚಿಕ್ ಹುಡುಗಿ ತರ ಕಾಣ್ತಿಯ ನೀನು ನಂಗೆ. ಡಬಲ್ ಡಿಗ್ರಿ ಮಾಡಿದರಂತಾನೂ ಅನ್ಸಲ್ಲಾ.
ಹಾ ಅಂದ್ರೆ ನನ್. ಡಬಲ್ ಡಿಗ್ರಿ ಮುಗ್ಸಣ. ಡಿಗ್ರಿ ಆಗಿದ್ ತಕ್ಷಣ ಇವಾಗ ಒಬ್ಬೊಬ್ಬರು ಗ್ಯಾಪ್ ತೊಗೊತಾರಲ್ಲಕ್ಕ ಆ ಥರ ಗ್ಯಾಪ್ ಏನು ಮಾಡಿಲ್ಲಕ್ಕ. ಡೈರಕ್ಟ್ ಅಂಗೆ ಎಮ್ ಎಸ್. ಮುಗ್ಸುಬಿಟ್ಟು ಹಾ ಈ ಕಡೆ ಹಾಕ್ಬಿಟ್ರು ಮತ್
ಹ್ಮ್
ಪ ಹಾಂ
ಹಂಗೆ ಹಿಂಗಾಯ್ತು.
ಅಕ್ಕ ಏನ್ ಮಾಡ್ತಿದಾರಕ್ಕಾ ನಿಮ್ಮ ಅಕ್ಕ ಇನ್ನೊಬ್ರು.
ಯಾರು ಅವಳು ರೂಮ್ಮೇಟಾ.
ಹೂಂ ಅಕ್ಕ ನಿನ್ನೆ ಒಬ್ರಕ್ಕ ಮಾತಾಡಿದ್ರಲ್ವಾ.
ಅವಳು ಲೈಬ್ರರಿ ಹೋಗಿದಾಳೆ.
ಹೌದಾ ಹ
ಹ್ಮ್ ಹ್ಮ್ ನಾವು ಅದೇ ಬೆಳಗ್ಗೆಯಿಂದ ಹೋಗಿದ್ದಾಳೆ ಇವಾಗ ಮಧ್ಯಾಹ್ನ ಸ್ವಲ್ಪ ರೆಷ್ಟ್ ಮಾಡಿ ಹೋಗಿದಾಳೆ ಬರ್ತಾಳೆ ಇವಾಗ ಊಟದ್ ಟೈಮ್ ಗೆ ಬರ್ತಾಳೆ.
ಓ ಇಬ್ಬರು ಹೋಗಿದ್ದ್ರ ಅಕ್ಕ
ಇಲ್ಲಪ್ಪ ಅವ್ಳು ಬಂದಿರ್ಲಿಲ್ಲ ನನ್ಗೆ ಕೋಚಿಂಗ್ ಫ್ರೆಂಡ್ಸ್ ಇಬ್ರ ಇದ್ರು
ಹ್ಮ್ ಹೌದಾ ಆ ಅಕ್ಕ ಚೆನ್ನಾಗ್ ಮಾತಾಡಿದ್ರಕ್ಕಾ ನಿನ್ನೆ ಏಹಹಾ
ವೂ ಅಪ್ಪಿ ಮಾತಾಡ್ತಾಳವಳು, ಚೆನ್ನಾಗಿ ಮಾತಾಡ್ತಾಳೆ. ತರ್ತಾಳ್
ಹ್ಮ್ ಹ್ಮ್ ಎಲ್ಲ ಕಲ್ತಿದ್ದಾರೆ ಅಂತ ಆ ಅಕ್ಕ
ಹೂ ಅವಳು ಎಲ್ಲ ಆಲ್‌ರೌಂಡ್ ಇದ್ದಾಳಪ್ಪ. ಏಳು ಇದು ಬರಲ್ಲ ಅನ್ನಲ್ಲ ಅವಳಿಗೆ
ಹೂ ಅಕ್ಕ ಎಲ್ಲಾ ಅಡುಗೆ ಎಲ್ಲಾ ಬರುತ್ತಂತೆ ಮತ್ತೆ ಒಟ್ಟ ಎಲ್ಲ ಮೆಹೆಂದಿ ಎಲ್ಲಾ ಬರುತ್ತಂತೆ ಅಕ್ಕಗೆ ನಾವೇ ಏನಿಲ್ಲಾ
ನಾವು ಒಂದರಲ್ಲೇ ಕೂತಿದ್ದೀವಿ ಅವಳಲ್ಲ ಕಲ್ತಕೊಂಡ್ ಬಿಟ್ಟಿದ್ದಾಳೆ ಪಾರ್ಲರ್ ಎಲ್ಲ ಮುಗಿಸಿದಲೇ ಕಣ್ಕೊಂಡವ್ಳೆ ಅವ್ಳು ಪೋರ್ಸು ಎಲ್ಲಾ
ಹೌದಾ ಅಕ್ಕ
ಹೂ ಅಪ್ಪಿ ರೂಮಲ್ ಮಾಡ್ತಾಳೆ ಐಬ್ರೋಸ್ ಮಾಡ್ತಾಳೆ ಅವ್ಳು
ಅಯ್ಯೋ, ಹೌದಾ ಅದಿಕ್ಕೆ ಅಕ್ಕ ಅಂದ್ರು ನನಗೆ ಮೇಕಪ್ ಮಾಡೋದು ಇಷ್ಟ ಅಂತಂದು ನಾನೇನು ನಾರ್ಮಲ್ ಆಗಿ ಸುಮ್ನೆ ಮಾಡ್ತಾರೆ ಏನು ಅನ್ಕೊಂಡಿದ್ದೆ ನನಗೆ ಗೊತ್ತಿಲ್ಲ ಅವರು ಕೋರ್ಸ್
ಇಲ್ಲಪ್ಪಿ ಅವರ ಊರಲ್ಲಿ ಬಾಯಾಗೇನೂ ಇತ್ತಂತೆ ಅವಾಗ ಇವಳು ಹೋಗಿ ಮಾಡ್ ಕಲ್ತಲೆ
ಆಹಾ ಅ ಸಿಂಪಲ್ಲಾಗಿ ಒಟ್ಟ ಆಹಾ ಅಂದ್ರೆ ಅಮೌಂಟ್ ತಗೊಂತಾರ ಸುಮ್ನೆ
ಇಲ್ಲಿ ಪಿಜಿಯಲ್ಲಿ ಹುಡುಗೀರಿಗೆ ತಗೋಳಲ್ಲೋ ಹಂಗೆ ಯಾರ್ಯಾರ್ ರೂಮೇಟ್ಸ್ ಕೇಳ್ತಾರಾ ಮಾಡ್ತಾಳೆ
ಹಾ ಅಷ್ಟೇ ಹೌದಕ್ಕ ಇವಾಗ ಕೆಲಕ್ಕು ಒಂಥರಾ ಆಗುತ್ತೆ ಹೌದಕ್ಕ ಕೆಲಕು ಒಂಥರಾ ಆಗುತ್ತೆ
ಹೂ ಅಪ್ಪಿ ನಾವು ಹೇಳ್ತೀವಿಷ್ಟ ಕುದಿಸಿಕೊಂಡು ಅವಳಿಸ್ಕೊಳ್ಳಲ್ಲ
ಹೌದಪ್ಪ ಎ ಆದವರಿಗೆ ಕ್ಲೋಸ್ ಆಗಿದ್ದ ಆದ್ರೆ ಏನ್ ಅನ್ಸಲ್ಲ ಇವಾಗ ಅಷ್ಟು ಕ್ಲೋಸ್ ಇರಲ್ಲ ಯಾವ
ಹಾ ಅವ್ರಿಗೆ ಮಾಡಕೂ ಇಷ್ಟ ಆಗಲ್ಲ ಸುಮ್ನೆ ಯಾವ ಇವ ಇದಿದ್ದಾಗ ಬರ್ ರ್ತಾರೆ ಇಲ್ಲ ಅಂದ್ರೆ ಸುಮ್ನೆ ಇರ್ತಾರಲ್ಲ ಅವ್ರಿಗೆಗ್ ಮಾಡಕ್ ಮನ್ಸು ಬರಲ್ಲ
ಹ್ಮ್ ಹ್ಮ್ ಮಂಗಗೆ ಅಕ್ಕ ಇವಾಗಿನಲ್ಲಿ ಯಾರನ್ನ ನಂಬೋಕ್ಕೆ ಹೋಗ್ಬಾರತಕ್ಕ ನನಗಂದರೆ ಬೇ ಒಂದ್ಸಲ್ ನನ್ಗೆ ಯಾರಾದರು ನೊಡಿದ್ರ ನಂಗ್ ತಡ್ಕೋಳಕ್ಕೆ ಆಗಲ್ಲ ಮೊದ್ಲು ಕಣ್ಣಲ್ ನೀರ್
ಹ ಅಂಗೆ ಅಪ್ಪಿ ಯಾವಾಗ ಯಾರ್ ಹೆಂಗ್ ಚೇಂಜ್ ಆಗ್ತದ ಹೇಳಕೆ ಬದರು
ಹ್ಮ್ ಅದ್ರಾಗ ಇನ್ನು ಹಾಸ್ಟೆಲ್ ಆದ್ರು ನನಗ ಬೆಟರ್ ಅನ್ಸಿತ್ತು ಅಕ್ಕ ನನಿಗೆ, ಆಕ್ಚುಲಿ ಪಿ ಜಿ ನನಿಗೆ ಇಷ್ಟನೇ ಆಗ್ತಿಲ್ಲ
ನೋಡು ಮತ್ತ್ ನೀನೇ ನೀನ್ ಹೋಗ್ತಯಲ್ಲಾ ನಿಮ್ಮ ನ್ನ ಅವ್ರ ಮನೆಗೇಏನು
ಹ್ಮ ಹೋಗ್ತೀನಿ ಅಕ ಬಟ್ಟು ಅವರು ಇವ ಡೇ ಚೆನ್ನಾಗಿಲ್ಲ ಅಂತ ಅಂದು ಬೇಡ ಅಂತಿದಾರ ಅಂದ್ರೆ ನಮ ಕ್ವಾರ್ಟರ್ ಶಿಫ್ಟ್ ಗ್ಬೇಕಂದ್ರೆ ದಿನ ಬರಬೇಕಾದರೆ ಅದಕ್ಕೆ ಬೇಡ ಅಂತಿದರೆ.
ಹೌದಾ
ಮೂಸ
ಏನ್ ಮಾಡ್ತಯಾ ಇನ್ನ
ನೀವು ಟೀ ಕುಡುದ್ರಾ ಅಕ್ಕ
ಆಯ್ತಪ್ಪಿ ನನ್ಗೆ
ನೀವ್ ಟೀ ಕುಡುದ್ರ
ಆಯ್ತಾಯ್ತಪ್ಪಿ ನಮು ಸರಿ ತಗೋಪಿ ಮತ್ತೆ ಮಾಡ್ತೇವಿ.
ಅಕ್ಕ ಬಾಯ್
ಹಾಯ್